ಹಲೋ ಆ ಅಣ್ಣ ಕೇಳುತ್ತಣ
ಮಳೆ ಬರ್ತದೆ ಅಲ್ಲಿ
ಹಾ ಮಳೆ ಆಗಳೇ ಆಯ್ತಣ ಸಾಯಿನ್ಕಾಲ ಹಾ ಅಷ್ಟೇ ಸ್ವಲ್ಪ ಆಯ್ತು ಒನ್ ಅವರ್ ಆಯ್ತು
ಹೌದಾ
ಹಾ ನಕ್ಲಿ ಜಟಾ ಆಡಕ್ ಹೋಗಿದ್ವಿ ಫುಲ್ ಮಳೆ ಬಂದ್ಬಿಡ್ತು
ಹಾ
ಅಷ್ಟೇ ಅರ್ದಕ್ ಬಿಟ್ ಬಂದ್ ಬಿಟ್ವಿ
ನಮ್ಮ್ ಕಡೆ ಮಳೆ ಇಲ್ಲಣ ಸುಮ್ನೆ ಬೀಜವುರ್ಗೀ ಎಲ್ಲಾ ಲಾಸ್ ಆಗಿ ಕುಂತೀವಿ
ಹೌದಾಣ
ಹಾ ಅರ್ಧ ಬರ್ದ ನಾಟ್ಯಾದ ಸರ್ಯಾಗಿ ನಾಟ್ ಇಲ್ಲ ವೊಲ
ನಮ್ದೂ ಊರಿವಣ ಬೀಜ
ನಾಟಿದ್ದೇನ ಚೆನ್ನಾಗಿ
ತಣ ನಾಕ್ ನಾಕ್ ಎಲಿ ಆಗ್ಯಾವ್ ಅಣ್ಣ ಈಗ ಅತ್ತಿ ಬೀಜ
ಅಯ್ಯಪ್ಪೋ ನಮ್ದ್ ಕಡೆ ಆಹ್ ನಾಟೆ ನಾವು ಊರಿಗ್ ಬಂದಿವ್ ಅಣ ಮಳಿನೆ ಬಂದಿಲ್ಲ, ಒಂದ್ ಮುರ್ದಿನ ಮಳಿ ಬಂತು ಅದು ಜಾಸ್ತಿ ಬಂದ್ ಎಷ್ಟ್ ಮೇಲ್ ಚಕ್ಳಕೆಲ್ಲ ಫ್ಯಾಕ್ ಆಗಿಬಿಟ್ಟದ
ಹೌದಾ
ಹ್ಮ್ ಮಳಿ ಬರಿಲ್ ಅರ್ಸಲ್ಕ್ಕೆ ಬೀಜ ಮೇಲ್ ಬರವಲ್ದು ಕೆಲವೊಂದ್ ನಾಟ್ಯವ್ವೆ ಕೆಲವೊಂದ್ ನಾಟಿಲ್ಲ
ಹಾ ಹಾ ಅಂದ್ರೆ ನೀರ ಇದು ಆಗಿರಲ್ಲಣಾ ಅಸಿ ಆಗಿರಲ್ಲ ಅದು
ಹ್ಮ್ ಹಂಗಾಗ್ ನಾಟಿಲ್ಲಪ್ಪ ಸರ್ಯಾಗಿ ಏನ್ ಮಾಡ್ತಿ ಹ್ಮ್ ಹಾಗ್ಯದಪ್ಪ ಎಲ್ಲ ಹಾಗ ಬಟ್ ಜಾಸ್ತಿ ಆಗಿತ್ ಅಲ ಒಂದ್ಸಲ ಒನ್ ಟೈಮು
ಹಾ ಚಕ್ಳಿ ಮ್ಯಾಲ ಇದಾಗ್ಬಿಟ್ಟು ದಲ್ಲ ಹಂಗಾಗಿ ಮೇಲ್ ಬರ್ತಾ ಇಲ್ಲದು
ನ್ರ ಅನ್ನಣ್ಣ .
ಹಾ ಇರಿಯದಪ್ಪ ಅದು. ಕೆಲವಂದ್ ಮಸಬ ಕೆಲೊಂದ್ ಮಸಬದ ಕೆಲವೊ ಧರ ಅದ.
ಹ್ಮ ಸೆರಿ ಇದ್ರೆ ನಾಡತದಾನ ಅಂಗನಲ್ಲ.
ಕೆಲವೊಂದು ಮಸಭಾವವು ಕೆಲ ಕೆವೊಂದು ಧರ್ಯದ ಇರಿದ್ರ ಕೆಲವೊಂದು ನಡೋಣ ಕೆಲೊಂದು ಅಷ್ಟೇ ಒಳಗಾವವು. ಮನ್ ಮೇನ್ ಮೆಾಷ್ಟೇ ಮಳಿ ಬಂದ್ರ ಸಾಖ ಕಡೆ.
ಎಷ್ಟು ದಿನ ಆಯ್ತನಾ.
ಈ ಒಂದು ಹತ್ತ ಹನ್ನೆರಡು ದಿನ ಆಯ್ತಣ.
ಇವಾಗ ಹತ್ತು ನರಡು ದಿನ ಆಯ್ತಾನ. ಅಂದ್ರೆ ನಾವ ಅವಾಗಣ ಆ. ಅಂದ್ರೆ ಒಂದ್ ಹದ್ನ ದಿನ ಆಗಿರ್ಬೋದು ಇವಾಗ.
ಹೌದಾ ನಮ್ ಕಡೆ ಜಾಸ್ತಿ ಇಲ್ಲ ಒಂದು ಮೂರ್ ಮಳೆ ಬಂದದ ಅಷ್ಟೇ ಆದ್ಬ ಬಿಟ್ರೆ ಮ ಬಂದಿಲ್ಲ.
ಹಾ ಹಾ ಹ ನ. ತಣ ನಾವು ಈ ತರ ದಾರ ಕೂರಿ ಬಿಟ್ಟವಣ್ಣ ಮಳೆ ಜಾಸ್ತಿ ಆಯ್ತಲ್ಲ ಒಂದ್ ಟೈಮ್. ಗತ್ತಲ್ಲಣ ಧಾರಕುಾಗ ಅಂತ.
ಹ .
ಹಾ ಈ ತರ ಗದ್ದಲಿ ಭಾರ ಆಗ್ತವಲ್ಲ ದಾರ ಇರಲ್ಲ.
ಗೊತ್ತಾಯ್ತ ಗೊ . ಆ
ಹ್ಮ್ ಆ ತರ ದಾರಾನ ಹೆಂಗ ಹಾಕ್ಬಿಟ ಇಲ್ಲ ಇಲ್ಲ ಅಣ್ಣ ಮಳೆ ಜಾಸ್ತಿ ಆಯ್ತಲ್ಲಾ. ನಮ್ದು ಎರರೆವಲ್ಲ ಅಲ್ಲ
ಹ ಹಂಗಂದ್ರೆ ದಾರ ನೀ ಆ ಕಡೆ ಆ ಆ ಸೈಡೆ ಎಲ್ಲಾ ದಾರ ಆಗ್ತೀರನು.
ಹಾ ಇನ್ನಳ ಹಂಗೆ ಮಳೆ ಮೇಲ್ ಡಿಪೆಂಡ್.
ಹಾ ಹಾ ಆಯ್ತ.
ಅಂದ್ರೆ ಒಂದ್ಿನ ಬಿಟ್ಟಿದ್ರೆ ನಡತ ಆದ್ರೆ ಎರ್ತ್ತಿನ ಳೆ ಹೊಡಿತಾರಲ್ಲಾ.
ಹಾ.
ಅದಕ್ ನಡೀಿತತ್ ಆದ್ರೆ ಹಾಕಕ.
ಹಾ.
ಅದೇ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ ಸುಮ್ನೆ ಏನಕ ಅಂತ ಹೇಳಿ ಹಿಂಗೆ ದಾರ ಹಾಕ್ಬಿಟ್ಟು ಊರ್ತಿವಿ ನಾವು.
ಹ್ಮ್ ಅದೇನ್ ಪ್ರಾಬ್ಲಮ್ ಗಿಡ ಏನ್ ಪ್ರಾಬ್ಲಮ್ ಆಗ ಆಲ್ಲಲ್ಲ.
ಏನ್ ಆಗಣ ಮ. ಅ್ರಳ ಜಾಸ್ತಯತ ಅಂದ್ರೆಗ. ಸದ್ಯ ಬರುತ್ತೆ ಬಾಳ
ಹಾ ಹಾ
ಅದೇ ಸದ್ಯನೇ ಪ್ರಾಬ್ಲಮ್ ಮತ್ತೆ
ಅಲ್ಲಾ ಗಿಡ ಏನ್ ಬಿಡಲ್ಲಲ್ಲ ಗಾಳಿಗೆ ಮತ್ತೆ ಅತಂದ್ರೆ ಈಗ ಓದಿದ್ರೆ ಸಪರ್ಟ್ ಹಡಕಂತದ ಓದಿಲ್ಲ ಅಂದ್ರೆ ಸಪೋಟ್ ಹಿಡಕೋಲ್ಲ
ಏನ ಇಲ್ಲಣ್ಣ ಇ ನೆಲ್ದಾಗನೇ ಬೀಜ ಉರ್ತವಲ್ಲಾ ಅಷ್ಟೇ ನೆಲದಿಂದಾನೇ ಬೆಳೀತದ ಅದು
ಹ್ಮ ಹ್ಮ
ಬೋದಿರಲ್ಲ ಏನಿಾರಲ್ಲ ಅದಕ್ಕ
ಹ್ಮ ಮತ್ತೆ ಧರೆ ಹಡ್ದು ಊರ್ತರೆಲ್ಲ ಅನುಆಗತದ ಅದೆಲ್ಲ ಕೈ ಇ ಹಾಡಕ ಆಗಕ್ ಬಿಜಾ
ಹಾಣ ನಾನ ಆಗುತ್ತಣ್ಣ
ಹ್ಮ ಇಲ್ಲ ಬೋದಾಗಿದ್ರೆ ಸ್ವಲ್ ಚನ್ನಾಗಿರುತ್ತಲ್ಲ ಆರಾಮ್ಸರಿ ಮಣ್ಣ ಪಟಪಟಿ ಬರ್ತಲ್ಲ
ಹಾ ಇಲ್ಲಣ ಮಳೆ ಜಾಸ್ತಿ ಆಯ್ತಲ್ಲಣ್ಣ ಅದಕ್ಕೆ ಬೋದ್ ನಡ್ಲಿಲ್ಲಲ್ಲಾವು
ಹ್ಮ್
ಪುಲ್ಲೆಲ್ಲ ರಾಡಿ ಒಂದಲ್ಲಿ
ಹ್ಮ್ ಹ್ಮ್
ಅಲಾ
ಹಾ ಕೇಳತ್ತ ಹೇಳ ಹೇಳೋಣ
ಹ ಹೂ ಅದೇ ರಾಡಿ ಇತ್ತಲ್ಲಾ ಹಂಗೆ ಬಿತ್ತಿದ್ವಿ ನಾವು ಏನಿಲ್ಲ ಏನಿಲ್ಲ ಅಂದ್ರ ಒಂದ್ ದ್ ವರ್ಷ ಆಯತ ಅದೇ ತರ ಬಿತ್ತಿವಿವು ಹೊಲ ಎಲ್ಲ
ಹ ಆತರ ನಿಮ್ ಕಡೆ ಆತ ನಮ್ ಕಡೆ ಆಗ ಆತರಲ್ಲ ಫಸ್ಟ್ ಪೈಲ ಬೋದ್ ಆಗ್ತಾರೆ ಪೈಲ ಹ ಇಲ್ಲ ಕೆ ಹೋಲ ಕಲವಂದು ಮಸಗದೆ
ಅದೇ ಮಸ್ ಬಿದ್ದ ಅದಾರ ಮಾಡ್ತಾರ ಅಣ್ಣಾ ಅಂದ್ರೆ ಮಸ್ ಬಿದಾಗ ಮಳೆ ಎಷ್ಟಾದ್ರು ನಡತೋಣೋದಣ್ಣ ಬೇಕ
ಹಾ ಮೂಸಿಮಗ ಎನ್ ಸಂಬಂಪಡಲ್ಲ ಯಾಕೆಂತಂದ್ರೆ ಮಸಿಗೆ ನ್ ಬಂದ್ರ ಅವಾಗಿಂದ ಅವಾಗ ಬರ್ತದ
ಅಗ ಮಳೆ ಹೆಂಗ್ ಬರ್ತ ಹಂಗ್ ಚಲೋಣ ಹೊಲಗಳು
ಹಾ ಮಸ್ ಮಳಿ ಬಂದಷ್ಟು ಅದಕ್ ಮಸಾಲೆ ಹಾಕಿದ
ಹೌದಾಣಂಗೆ
ಹ್ಮ್
ಅಂದ್ರೆ ನೀವು ಇದು ಗೊಬ್ಬ್ರಕ್ಕೆಲ್ಲ ಮಸಾಲೆ ಅಂತ ಕಡಿತೀರಲ್ಲ ನಾವ ಗೊಬ್ಬರ ತ ಗೋಬ್ರ್ಬನೆ ಅಂತೀವಿ ಅಣ್ಣ ಅದುಕೆಲ್ಲ
ಹ ಅನಾ ಮಸಾಲೆ ಅಂತೀವಿ ಮಸಾಲೆ ಮಸಾಲೆ ತ
ಹೌದ ನ ನಮ್ಮ ಅಕ್ಕರು ಅದೇ ತರ ಮಾತಾಡತಾರ ಇಲ್ಲಿ ಅಜ್ಗಿರ ಹತ್ರ ಅವರದು ಊರು
ಹಾ ಹ
ಅವರು ಮಸಾಲೆ ಕೇಳಿದ್ ಬಂದ್ರೆ ಮಸಾಲೆ ಹಾಕಕ್ ಹೋಗಿದೀ ಅಂತರಣ ನಂಗಂತ ನಗುನೇ ಬರ್ತಾವ ಕೇಳಿ
ಹೆಂಗೆ ಸ್ವಲ್ಪ ಬ
ಮಸಾಲೆ ಅಂತ ನಾವು ಈಗ ಚಿಕನ್ ಅದ ಏನ ಮಾಡ್ತಿರ್ತೀವಲ್ಲ ಅದಕ್ ಹಾಕ ಹ ಮಸಾಲೆ ಅಂತ ಕರಿತೀವಿ ಅದಕ್ ನಾವು ಹ್ಮ ಇದ್ರೆ ಇಡ್ಕ ಮಸಾಲೆ ಅಂದ ಬಿಡ್ತರಿ
ಹ್ಮ್ ರೋಢಿ ಭಾಷೆ ಚೇಂದ್ ಇರ್ತದೆ ಪ್ರತಿಯ ಒಂದು ಇಪ್ಪತ್ ಕಿಲೋಮೀಟರ್ ಅಲ್ಲಿ ನಾ ಆಡುವ ಭಾಷೆ ಚೇಂಜ್ ಇರ್ತದ
ಹೌದ ಹೌದು ಚೇಂಜ್ ಇರುತಾನೆ ಎಲ್ಲ ಅವ
ಹ್ಮ್ ಅದಕ್ಕೆ.
ಮತ್ತಣ ಊರಿಗೆ ಹೋಗಲ್ಲ.
ಊರಿಗೆ ಹೋಗಿಲ್ಲಣ್ಣ ಜೂನ್ ಒಂದಕ್ಕೂ ಎಕ್ಚಲಿ ಮಳೆ ಆಗ್ಬೇಕು ಎಲ್ಲ ಅಂದ್ರೆ ಕೀಳ ಆಗ್ಬೇಕು.
ಹಾ ಅದೇ ಮೊದಲ ಮಳೆ ಯಾವಾಗಾಯ್ತಣ್ಣ ಈ. ಹೌ ಸ್ಟಾರ್ಟಿಂಗ್ ಅ್ರೆ.
ಮೃಗಂದ ಬರ್ದಲ್ಲನದಾ.
ಹ ಅಣ್ಣ.
ಅದು ರೂಲ್ಸ್ ಅಂಡ್ ರೂಲ್ಸ್ ಪ್ರಕರಣ ಜೂನ್ ಒಂದಕ್ಕೆ ಕೇರಳದ ಮದುವ ಮಳೆ ಆಬಣ.
ಹೌದೌದು.
ಪ್ರಾರಂಭ ಆಗುತ್ತೆ ಬಟ್ ಜೂನ್ ಒಂದ್ರಲ್ಲಿ ಎಲ್ಲಿ ನೋ ಒಂತ ಕಿಸ ಒಂದ್ ಬರ್ತ್ತಣ. ಎಲ್ಲಿಲ್ಲ ಒಂದಸ ಒಂದು ಅದು ಇದು ಬರ್್ದಾನೆ ಆದ್ರ ಪರಿ ಪರಿಣಾಮದಿಂದಂತ ಅದು ಮಳೆ ಬರ್ಲಕ್ಕ ಇಲ್ಲ
ಅದೇನಣ ಈಗ ರಡಿಸೆಂಟ್ ಆಗಿ ಕೇಳಿದಲ್ಲ ಅದ ಮೋಡ ಮಾಡ. ಎ ಅಣ್ಣ.
ಹಾ ಅದೇಪ್ಪಾ ಆ ಕಡೆ ಒಂದು ಇದು ಬರ್ತದ ಅದು ನಮ್ ಡಿಪೆಂಡ್ ಆಗದು ಎಲ್ಲಿ ಎಲ್ಲಿ ಬರ್ತದ.
ಹಾ ಹಾ.
ಅದ್ ಬರತ್ತ ಅದ ಅಡ್ಡಿ ಐತ ಅಂತಂದ್ರ ಅದ್ರಲಂದ ಮಳಿ ಬರ್ತ್ ನಮ ಫಸ್ಟ್ ಸ್ಟಾರ್ಟಿಂಗ್.
ಹೌದೌದು.
ಅದೇನು ಕೇಳಳ ಕಳ ಜೂನ್ ಒಂದ ಮಿಪ ಪಳಿಬಪ್ಪಾ.
ಹಾ ಹಾ.
ಪಲ್ಯದಿಂದ ಜೂನ್ ಏಳ ಎಂಟಕ್ ಪಡೆತದ
ಹಾ.
ನಂಬಲ್ಲಿ ಜೂನ್ ಅ ನಂಬಲ್ಲಿ ಅಲ್ಲಿ ಕೇಳದಾಗ ಜೂನ್ ಒಂದು ಪಡದ್ರ.
ಹಾ ಹಾ.
ಇಲ್ಲೇ ನಮ್ಗೆ. ಕರ್ನಾ ಇ ಕರ್ನಾಟಕ ಜೂನ್ ಹೇಳಳಕ್ ಮಳೆ ಆಗ್ಕಣ ಜೂನ್ ಹೇಳಳಕ್ ಮಳೆ ಆಗಿಲ್ಲ. ಯಾಕಂತಂದ್ರೆ ಅಲ್ಲಿ ಲೇಟ್ ಆಗದ ಅ್ರ ನಮ್ದು ಪುಲ್ ಲೇಟ್ ಆತದ ಅಂತ.
ಹೌದೌದು.
ಕ್ಕೋ ಆ ಟೈಮಿಗ್ ಮ ನಮ್ ಮಳೆ ಬಂದಿಲ್ಲ. ಇಲ್ ಈ ಸೈಟ್. ಈ ವರ್ಷಕ್ಕೂ ಜಾಸ್ತಿ ಮಳೆ ಇಲ್ಲ ಜಾಸ್ತಿ ಇದಾದ ಕಡಿಮೆ ಮಳೆ ಅದ ಈ ಟೈಮು.
ಹೌದೌದು.
ಹ್ಮ್ ಅದು ಸ್ವಲ್ಪ ಒಂದು ಎಲ್ಲಿನವ್ ಅಂತ್ ಬರ್ತದ್ಪಾ ಅದ್ರಿಂದು ಪರಿಣಾಮದಿಂದ ಮಳೆ ಆಗಿಲ್ಲ.
ಅದ್ರ ಆಯ್ತನ ಈ ಸಲ ಬೇಸಿಗೆ ಒಳಗ್ ಮಳೇನು ಬಾಳ ಆಗಿಲ್ಲಣ.
ಹ್ಮ್ ಆಗಿಲ್ಲ ಆಗಿಲ್ಲ.
ಅದು ಕೆಡಗಿನ ಮಳೆ ಅದು ಅಂತಾರಲ್ಲಣ.
ಹ್ಹಾ ಹಂಗಂತಾರ್
ಇದು ಒಳ್ಳೆಗಲ್ಲ ಕಡಿಗಿನ ಮಳೆ ಅಂತಾರಲ್ಲ ಆಗೆ ಇಲ್ಲ ಈ ಸರ್ತಿ.
ಹಾ ಆಗಿಲ್ಲಪ್ಪ ಅದೆ ಮಳೆ ಬಂದಿಲ್ಲ ಈಗ್ ಈ ಈ ಈಗ ಬೇರೆ ಗಾಳಿ ಜಾಸ್ತಿ ಆದ ಮಳೆ ಇಲ್ಲ ಅಂತ್ ಹೇಳ್ತರ ಏನ್ ಏನ್ ಗೊತ್ತಿಲ್ಲಲ್ಪ.
ಹ್ಮ್ ಆದ್ರೆ ವಾದರ್ಷ ಅಂದ್ರೆ ಬಾಳನ ಮಳೆ.
ಯಪ್ಪೋ. ತೃಷ್ಟ ಗಿಷ್ಟಿ ಅತೀ ಮಳೆ ಬಂದ್ಗಿಸ್ ಎಲ್ಲಾ
ಹಾದ್ ಹಂಗೆ ಆಗುತ್ತಣ ನಮವ್
ಆ ವಾದರ್ಸಣು ಅಷ್ಟ್ ಮಳೆ ಆಯ್ತು ಈ ಗದ್ದೆ ಎಲ್ಲ ಅವ್ರಿಗ್ ಸ್ವಲ್ಪ ಇದಾಯ್ತಣ್ಣ ಮಳೆ ಆಗಿದುಕ್ಕ
ಸರ್ ಅವ್ರಿಗೆ ಲಾಸ್ ಆಲಿಲ್ಲ
ಅಲಣ
ಗದ್ದಿಗೇನಾಗಲ್ಲ ಅಣ್ಣ ಮಳೆ ಬಂದ್ರ
ಅದೇ ಅಣ ಹೋದ ವರ್ಷ ಅವ್ರ್ದೇ ಅಕ್ಕಿ ಅದೆಲ್ಲ ಹಾಕಿದ್ಯಲ ಹತ್ತಿ ಮೆಣಸಿನ್ ಕಾಯಿ ಇತರಾ
ಅವ್ರಿಗೆ ಎಲ್ಲ ಲಾಸ್ ಆಯ್ತನ ವರ್ಷ ಹ್ವಾದ್ ವರ್ಷ
ಹ್ಮ್ ಅತ್ತಿಯಾ ಅತ್ತಿ ಇದ್ದವ್ರಿಗ್ ಸ್ವಲ್ಪ ಪ್ರಾಬ್ಲಮ ಆಗುತ್ತ ಇದು ಗದ್ದೆದರ್ರಿಗೆ ಏನಿಲ್ಲ ಗದ್ ಟ್ಟಿಗೆ ಮಳೆ ಬಂದ್ರೆ ಮಸಾಲೆ ಹಾಕಿದ್ನ
ಹ್ಮ್ ಹ್ಮ್
ಹಾ ಮಳೆಗ ಗದ್ದಿಗ್ ಮಳೆ ಬಂದ್ರೆ ಏನಾ ಗಲ್ಲ ಏನ್ ತರ ಮನೂ ಪರವಾಗಿಲ್ಲ ಅದು ಗೊಬರ ಹಾಕಿದಂಗೆ ಮ
ಹೌದೌದ್
ದೇ ಬಂದಷ್ ಟು ಖುಷಿ ಅದಕ್ಕ ಬಟ್ ಹತ್ತಿ ಹಂಗಿಲ್ಲ ಹತ್ತಿ ಕಲರ್
ಹೌದಣ ವಣಿಗಿ ಬಿಡತಾವ ಮಳೆ ಜಾಸ್ತಿ ಆಯ್ತಪ್ಪ ಅಂದ್ರ
ಕಡಿಮೆ ಆಬಾಡು ಮೀಡಿಯಂ ಸೈಜ್ ಇರ್
ಹೌದೌದು ಈ ವರ್ಶನು ಹಾಕಿವಣ ಏನಾಗುತ್ತೋ ಏನಿಲ್ಲ ಅದೇ ನಿಮ್ ನೀರಾವರಿ ಎಲ್ಲಿ ಬರ್ತ ಕಲವ ನಮ ಸೈಡು
ಹೇಳಣ್ಣ
ನೀರಾವರಿ ನಿಮ್ಗೆ ಹೆಂಗಿದ್ರು ಭೀಮಾ ನದಿ ಇದೆಯ ಅಲ್ಲಾ
ಹಾ ಭೀಮಾ ನದಿ ಇದೆ ಕೆಲವೊಂದು ಹಳ್ಳಿಗಳಿಗೆ ಹೆಲ್ಪ್ ಆಗುತ್ ತಣಾ ಕೆಳಗೊಂದು ಹಳ್ಳಿಗಳಿಗೆ ಹೆಲ್ಪ್ ಆಗಲ್ಲ ಯಾಕೆಂತಂದ್ರೆ ಕೆಲವೊ ಹೊಲಗಳು ದೂರಿರತ್ತ ಪೈಪ್ಲೈನ್ ವ್ಯವಸ್ಥೆ ಮಾಡಸನಿಲ್ಲ
ಅಲ್ಲಣ್ಣ ಆತರ ಆಗ್ದರ್ಬೋದ ಅಣ್ಣ ಆದ್ರೆ ಹಿಂಗ ಎಲ್ಲ ಕಡೆ ಕೆನಲ್ ಇದೆ ಅಲ್ಲ ನಿಮ್ಮ ಹತ್ರ ಅಂತ
ಇಲ್ಲ ಕೆಲವೊಂದು ಊರಲ್ಲಿ ಅಂತ ಅಂದ್ಮೇನೆ ಆ ಆ ಸೈಡ್ ಈ ಸೈಡ್ ಅಂತ ಇರ್ತಲ್ಲ ಕೆಲವೊಂದು ಸೈಡ್ ಇದು ಕ್ಯಾನಲ್ ಕೆಲಂದ್ ಸೈಡ್ ಸೈಡ್ ಹಾಕಲ್ಲ
ನಿಮೂರಲ್ಲಿ
ಕೆಲವ ನಮ್ಮ ನಮ್ಮ್ ಸಡ ಎಲ್ಲ ಹಳೆ ಇದೆ
ಅಳ್ಳ
ಹಳ್ಳ ಇದೆ ಹಳ್ಳ ಅದು ಬೇಕಾದ್ರೆ ನೀರು ಅದ್ರ ಒಂದು ಬಳಸಂತೀವಿ
ಹ ಹಿಂಗ ಮೋಟರ್ ಹಚ್ಚಿ ಹೊಡಿತರನಾ
ಸ್ಟಷನ್ ಪೈಪ್ ನ ಎಷ್ಟ ಮಾಡ್ತೇವಿ
ಹಾ ಹಾ
ಎಲೊ ಕಕ ಕನ್ಲ್ಲದೆ
ಹೌದೌದು ನಮ್ಮೂ ಕೆನಲ್ಲಾ ಹ ಒಂದು ಕಿಲೋಮೀಟರ್ ದೂರ ಆಗತ್ತೆ ತಲಕ ಅಲ್ಲಿಂದ ನಾವು ಪೈಪ್ ಏನ್ ಮಾಡ್ಕೊಂಡು ಇದು ಐಲಿಿನ ಜಿನಚ್ಚೆ ಹಡಿತೇವಣ್ಣ ನೀರ್ ಬೇಕಾದ್ರೆ
ಬಾಳ ಕಷ್ಟ ಅಪ
ಹಾ ಸಜ್ಜೆ ಹಾಕಿದ್ರೆ ಅಂದ್ರ ಬರೇ ಡೀಿಸೆಲ್ ಕ ಬೇಕಣ ಎರಡ್ ಸಾವಿರ ಮೂರ್ ಸಾವಿರ ಒಂದ ಇರ್ ಬಿಳಕ ಅಂದ್ರೆ ಅದನ ಒಂದ ಇರ್ ಬಿಳಡ ್ರೆ ಹೊಲಕ್ ಬಿಡ ಹೋಗ ಮೂರ್ ಸಾವರ ಬೇಕು
ಹ್ಮ್ ಅ ಅ ಅ ಮಳ ಬಂದ್ರೆ ಪರವಾಗಿಲ್ಲ ಮತ್ತ ಮಳಿ ಬರ್ಲಿಲ್ಲ ಅರವಣ
ಹಾ ಅಷ್ಟಾದ್ರನು ಏನಿಲ್ಲ ಅಂದ್ರೆ ಎರಡ್ ಎಕರೆ ಮೂವತ್ ಮೂವತ್ತೈಐದ್ ಚಲ ಬೆಳತೇವಣ್ಣ ನಾವ್ ಸಜದ
ಹ್ಮ ಹ್ಮ
ನಲ್ಲ ಸಜೆ ಎಲ್ಲ ಚಲೋ ಬರ್ತಾವ್ ಅಣ್ಣ ಹಂಗೇನಿಲ್ಲ
ಹಾ
ಹ್ಮ ನೀವಣ ಶಂಗ ಬೆಳಿತಿರ್ಬೇಕಲ್ಲ ಜಾಸ್ತಿ
ಈ ಮೊದಲೆಲ್ಲ ಬೆಳೀತಿದ್ದ ಪಸಂಗಗೆ ಎಲ್ಲ ಬ ಬಿಟ್ಟಿ ಬರೀ ಹತ್ತೆ ಹಾಕದ ಸಜ್ಜ ಹಾಕದ ಅಂತ ಇಷ್ಟ ಮಾಡ್ತಿ
ಹ ಹಾ ಆದ್ರ ನಿಮ್ ಕಡೆನೆ ಗಟ್ಟಿ ಅಣ್ಣಾ ಹೊಲ ಮಾಡಕ ಸುಳ್ಳ ಯಾಕ್ ಹೇಳಿ ನಾವ್ ಹಿಂಗ್ ನಮ್ಮ್ ಅಕ್ಕರ ಊರಾಗೆಲ್ಲಾ ನೋಡ್ತವಲ್ಲಣ್ಣ
ಹ್ಮ ಹ್ಮ
ಎಲ್ಲಾ ಹಿಂಗ ನಮ್ಮ ವಾರಿಗೆ ಹುಡುಗರು ಆಯ್ತ ಎಲ್ಲ ಹುಡುಗರ ಹೊಲದಲ್ಲೇ ಕೆಲಸ ಮಾಡ್ತಾರ ಈ ತರ
ತರ ಕಡೆ
ಹೌದು ಅದೇ ಜಾಸ್ತಿ ಅಣ್ಣ ಆದ್ರೆ ನಮ್ ಕಡೆ ಅಷ್ಟೊಂದಿಲ್ಲಣ
ಹ್ಮ್ ಹ್ಮ್
ಹ್ಮ
ಮಳಿ ಬರತಾ ಇಲ್ಲ ಬರೀ ಮೇಲ್ ನೋಡಂಗ ಆಗೇದ
ಹ್ಮ್ ಅಂ ಗೆ ಆಗೇದ ಅಣ್ಣಾ ಹಾಗಬೇಕ್ ಆಗಿತ್ತು ಮಳಿ ಯಾವದರ ಒಂದು
ಹ್ಮ ಮಳೆ ಬಂದ್ರೆ ಚೆನ್ನಾಗ ಆಗತ್ತ ಅಲ್ಪ ಮೇನ್ ಬೆಳೆ ಅಲ್ಲಾ ಬೆಳೆ ಬೆಳೆದ್ರೆ ಚೆನ್ನಾಗಿ ಬರುತ್ತೆ ಮಳೆ ಬೆಳೆ ಬೆಳೆದಲ್ಲ ಅಂತ ಅಂದ್ರ ಅದೆ ಮುಂದ ಏನ್ ಅರಕತ್
ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ ನಾಳೆ ಫಲ ಕೊಡ್ತವೆ ಅಂತ ಹೇಳೆರ ಯಾವ ಫಲ ಕೊಡ್ತಾವ ಏನಿಲ್ಲ
ಹ್ಮ ಹೌದ ಹೌದಣ್ಣ
ಈ ತರ ಮಾನವನ ಜೊತೆ ಜೂಜಾಟ ಆಡಿ ಆಡಿದಾಗ ಯಾವತರ ಫಲ ಕೊಡತ್ತಪ್ಪ
ಹೌದನ್ನ
ದೇವನೂರು ಮಾದೇವಪ್ಪ ಎಲ್ಲ ಹೇಳೇನ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಹಿಂದಲ್ಲ ನಾಳೆ ಕೊಡ್ತವ ಅಂತ ಹೇಳೇನಾ ಈ ತರ ಹದ್ನೈದ ದಿನಕ್ಕೆ ಮಳೆ ಬರ್ಲಿ ಹದಿನೈದ ದಿನ ಆದನ್ನ ಮಳಿ ಬರಲಿಲ್ಲ ಅಂದ್ರೆ ಇದು ಯಾ ಫಲ ಕೊಡ್ತದ
ಸರಿ ಅಣ್ಣಾ ಇಡ್ಲಿ ಅಣ್ಣಾ ನಾನ್ ಮಲ್ಕೋತೀನಿ
ಹ್ಮ ಸರಿ ಸರಿ ಬಾಯ್